ಹಾ ಆರಾಮ್ ನೋಡ್ತಮ್ಮ ನೀವು.
ನಾವ್ ಆರಾಮ ಇದಿವ್ ನೋಡಣ.
ಯಾಕ್ಪ ನಮ್ಮ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡ್ರಿಲ್ಲ. ನಮ್ ಡಿಪಾರ್ಟ್ಮೆಂಟಿಗ ಯಾಕ ಫೋನ್ ಮಾಡ್ರಿ.
ಹಾ ಅದೇ ಸ್ವಪ್ ಕೆಲ್ಸ ಇತ್ತಣ್ ಅದಕ್ಕೆ ನಿಮ್ಗ ಫೋನ ಮಾಡಿದೆಣ
ಕೆಲ್ಸ ಏನಿಲ್ಲ ಸಾರ್ ರೂಪಾಯ ಕಳಸ್ತೀನೋಡ ಬರಿ.
ಹಾಣ.
ಸಾರ್ ರೂಪಾಯಿ ತಮ್ಮ ಸಾರ್ ರೂಪಾಯಿಲಿಂದ ಚಲೋ ಆತ್ ನೋಡು.
ಸಾರರೂಪಾಯನ್.
ಹ್ಮ್ಮ್ ತಮ್ಮ ಸಾರ್ ರೂಪಾಯಿ
ಹ ಐದ್ನೂರು ಮಾಡೋನ
ಹ
ಐನೋರಾಯಿಸ್ ಕಡಿಮೆ ಆತ್ತಮ್ಮ ಅವ್ರಿಗಿ ನಂದ ಲಾರ್ಜ ನೀಡದ ಅವ್ರೀಗ ಐನೂರು ರೂಪಯಿ ಅಂದ್ರ ತುಟ್ಟಿ ತ್ಯ ತಮ್ಮ ರೊಕ್ ಜಾಸ್ತಿ ಬೇಕ ಈಗ ನಿನ್ಗಂತ ತ ನಾನ ನಮ್ಮ ಮನುಷ್ಯ ಹನ ಅಂತೇಳಿ ನಿನ್ಗ್ ಸಾವಿರ ರುಪಾಯಿ ಹೇಳಿನಿ.
ಇಲ್ಲಾಂದ್ರ ಜಾಸ್ತಿ ಆತ ನೋಡ ರೆಂಟ.
ಅದೇ ನಾನ ಅಲ್ಲೆ ನಮ್ಮಂಚೆ ಅಂತ ಐದ್ನೂರು ಹೇಳೆನ್ ನೋಡೋಣ.
ಏ ಹಂಗೇನಿಲ್ ತಮ್ ಈಗ ಅವ್ರಿಗೆ ಬೇಕೋ ಐನೂರ್ ನನಗೆ ಕೊಡ ಅಂತಾರ ಅವ್ರು ಅವ್ರದ ಎಟ್ಯಾಕ್ ಅಡಲ್ ಇರ್ಲ್ಯಕ್.
ಏ ನೋಡೋಣ.
ಏ ಇಲ್ಲ ನೀ ಬರ್ತಿರ ಬಾ ಬಿಡ್ತರ್ ಬಿಡ್ಪಾ ನಮ್ಗಂತ್ರು ಗಿರೆಕ್ ಬಾಳವ ದಿನ್ನ ಒಂದ್ ರೂಮ್ ಖಾಲಿ ಇರಲ್ಲ. ಒಬ್ಬೊಬ್ರೇ ನಾಕ ದಿನ ಬೇಕಂತಾರ ಐನೂರು ರೂಪಾಯಿ ಹೆಚ್ಚಿಗ ಕೊಟ್ಟಿರೋರ ಹಾರ ಈಗ ನೀ. ನೀ ನೋಡ್ ಬರ್ತರಾ ಬಾ ಮನ್ಸ್ ಮಾಡ್ ನೀ ಮನ್ಸ ನೋಡ ಐನೂರ ನೂರ ಇದೇನು ತರಕಾರಿ ವ್ಯಾಪಾರ ಮಾಡಿದೆನು ದು ತಮ್ಮ.
ನೋಡ ಎಂಟ್ನುರು ಲಾಸ್ಟ್ ಎಂಟ್ನೂರು.
ಹೇಗಿಲ್ಲ ನಿ ಏನ್ ಕಾಯಿಪಲ್ಯ ಏರ್ಸದಂಗ ಎರ್ಸತಲ್ಯೋ ತಮ್ಮ್ ಹೆಂಗ ಮಾತಾಡ್ತ್ಯಲ್ ನೀನ ಎಲ್ಲ ಇಲ್ಲಿ ಮೂರ್ ಸಾವಿರಾ ನಾಕ್ಸ ಸಾವರ್ ಕೊಡ್ತಾರ ಅವ ಅವ್ರ ನೋಡ ನೋಡ್ಬ ನೀ ಬರೆ ಅವ್ರು ನೋಡಿದ್ರೆ ಕೊಡ್ತ ನೀ ಎರಡ್ ಸಾವಿರ.
ನೋಡಣ ಹೆಂಗ ಏನ್ ಅವ್ ಅವರ್ದೇನ್ ನೋಡದನ್ ಇದ್ದಿದ್ ಹಾಕಿ ಚಿಲ್ಲರ್ಗ್ ಬಿದ್ದಾರ.
ಆಯ್ತ ಅವ ಬುಳಕ್ ಮಾಡಕ್ ಬಂದ್ ನಿಂದ ಎದ್ದಾಗ ಬಂದ್ ನೀನೆ ಇದಕ್ ಬಿದ್ದಿ ಏನ್ ನೀನ ನೀ ಬಾರೋ ಮ್ಮ ನಿನ್ ಮಾತಾಡ್ಬಡ ಬಾ ನೀನ ಬಂದ ನೋಡಿ ಕೊಡ ಆಯ್ತಾ ರೊಕ್ಕ.
ಹ ನೋಡಪ್ಪಣ್ಣ ಇಬ್ಬರು ಬರ್ತೀವ ಒಂದ ಹದಿನೆಂಟುನೂರು ತಗೋಣ್ಣ.
ಇಬ್ಬರು ಇಬ್ರು ಬರೀ ಯಾಡುವರಿ ಸಾವಿರ ಕೊಡ್ರಿ ಚಲೋವೆ ಹಾಕಿನಿ ಮತ್ ಹದ್ನೆಂಟ್ ಇಪ್ಪತೃವೆ ಹಾಕ್ ನೋ
ಏ ನೋಡ್ ನೋಡ ಒಂದ್ಸಲ.
ನೋಡ್ ಮನಗಂಡ್ ಹದನೆಂಟ ಇಪ್ಪತ್ತುರುವ ಆವ್ ನೋಡ ಯಾಡ್ಡು.
ಏ ನೋಡೋಣ ಹಂಗ ಹಂಗದೇ ಹೆಂಗೋಣ ಕಮ್ಮಿ ಮಾಡ್ಬೇಕ. ಅಂದ್ರಬ ಏ ಎರಡ್ ಸಾವಿರ ರೂಪಾಯಿ ನೋಡ.
ಎರಡ್ವರೆ ಸಾವಿರ ಎರಡ್ ತಾಸ ಹೆಂಗನ ವಡಿರಿ.
ಏ ನಂಗ ಒಂದ್ ಒಂದತಾಸ ಹಾಕನ್ನ ಐನೂರು ರಪಾಯಿ ಕೊಡ್ ಬರುತೀವಿ.
ನೋಡ್ ನಿನ್ ಕೆಪಾಸಿಟಿ ಏಟ್ಟಾದ್ ಆಟವಾಡಿ ಬೇಡಾನ ಎರವರೆ ಸರ ಕೊಡು.
ಏಯ್ ಹೋಗ್ ಹದ್ನಂಟನೂರು ರೂಪಾಯಿ ಕೊಡ್ತ ಒಂದ್ ತಾಸ ಹಾಕ್.
ಏನ್ ಬೇಡ ಅರ್ಧ ತಾಸಿಗೆ ಆತ್ ನೋಡೋಣ ಹದ್ನೆನೆಂಟ ನೂರ ಇಬ್ರಿಗೆ. ಮಾಡ ಮುಟ್ಟತಾದು ನೆಎಕದ ಆಟೆ. ಬುಡಕ್ ಇನ್ನೆನ್ ತೋರ್ಸದಿಲ್ಲ.
ಆಯ್ತ ಆ ಎರಡು ಎರಡ್ ಸಾವರ ರೂಪಾಯಿ ಕೊಡ್ತ
ಹಾ ಕೊಡಿ ಎರಡ್ ಸಾವಿ ಎರಡ್ವರೆ ಕೊಟ್ಟನ ಅಂದ್ರ ಎರಡ್ ತಾಸ ನೋಡು ಸುಮ್ನೆ ಐನೂರು ಪ ಕಾಕ ವಿಚಾರ್ ಮಾಡ್ದ ನೀನ್ ಎಂತಲ್ಲ ಕಳ್ಕಂತ ಅಂತ ಇಲ್ಲಿ ಬರದ ಬಂದಿದ್ದಿ.
ಎಡ ಎಡ ದ ಬರಲಣ.
ನೋಡ್ಪಾ ಮುಂಜಾನೆ ಹತ್ತರ್ಲಿಂತ ಮಧ್ಯಾಹ್ನ ತನ.
ಹಾಣ.
ಸಂಜಿಕ್ ಐದರ್ಲಿಂತ ಹನ್ನೆರಡು ಗಂಟೆ ತಾನ. ನಿಮ್ಮ ರಾತ್ರಿ ಬಂದು ಎಂಟು ಗಂಟೆಗೆ ಬಂದು ಬೆಳಗಾನ ಇರ್ತನಿ ಅಂದ್ರೆ ಬೆಳಗನನ ಇರ್ಬೋದು.
ಏ ಅಣ್ಣ ಒಂಬತ್ಕಂಗ್ ಬರ್ತನ್ ತೋಣ್ಣ ನನ್ನಡಗ್ ಬಿುಟ್ಬಣ.
ನೈಟ್ ಮಾತ್ರ ಪ್ರ್ರೆಶ್ ಮಾಲ್.
ಅದಾ ನೈಟೇ ಬರ್ತವಣ್ಣ.
ಹಾ ಇಬರು ಬರಿ ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಡ್ವಾನ್ಸ್ ಸಾವಿರ ರೂಪಾಯಿ ಹಾಕ್ರಿ.
ಹ ಅಣ್ಣ.
ಹದಿನೈದ್ ನೂರು ರೂಪಾಯಿ ಬಂದ ಮೇಾಲ ಕೊಕಕ್ ಬಂತೀರ ಅಂತ ಅಡ್ವಾನ್ಸ್ ಆಕ್ರಿ‌.
ಹಾ
ನಾ ಎಲ್ಲ ಅವ್ರರು ಹೇಳಿರ್ತನಿ ಅವ್ರು ಬರ್ತಾರ ಮತ್ ನೀ್ ಹೆಂಗನ ಹೊಡಕ್ರರಿ. ನಾನೇನ್ ಮಾಡಮ್ಮ ನಿಮ್ ಬದಕ ಕುಟ ಇಲ್ಲಿ ಬದಾಡ್ತ
ಅಲ್ಲೋಣ ಅಂಗ್ಡೀಗ.
ಅಲ್ಲಿ ಇರ್ತಿವಿ ಅಲ್ಲಿ ಇರ್ತಿವಿ ಅಲ್ಲಿ ನಿಮ್ಗ ರೂಮ್ ಕೀ ಕೊಡೋದ ಅದೆಲ್ಲ ಮಾಡತೀವಿ ನಮ ಬಂದ ಇಕೊಂಡ್ ಹ್ರರಿ ನೀವು ನಾವ ಯಾರ ಅಂತ.
ಇಲ್ಲ ನಮ್ಮ ಮತ್ತ ಯಾರ ನ ಇದಿದ ಅ್ರ ಅವರು ಮೂರ್ ನನಾಕಕ್ ಸಾವರ ಹಳ್ತಾರ ನೀವ ನ
ಏ ಇಲ್ಲ ಇಲ್ಲ ಇಲ್ಲ ನ ನಾ ಹೇಳ್ದ್ನ ಅಲ್ಲಿ ಮ್ಯಾನೇಜರ್ ನಮ್ಮನನಾ ಹೇಳದ ನಾನು.
ಹ ಅಣ್ಣ
ಕ್ಯಾಶರ್ ನಮ್ಮ ಮನ್ ಅನ ಅವ ಇಬ್ಬಗಗ್ೇಳ್ತನಿ ನೀವು ಕ್ಯಾಶರ್ ಬ ನನ್ಫೋನ್ ಹಚ್ಕ ಕೊಡು ನಾ ಹೇಳ್ತನಿ.
ಅದೇ ನ್ಣಾ ಶಾಪುರ್ದಾಗದ ಬಳೆ ಬಸ್ತನ್ಡ್ ಇಂದ ಅದಲ್ಲ ಅದೇನಣ್ಣ?
ಹಾ ಅದೇ ನೋಡ್ಪತಮ್ಮ ಹುಷಾರ ನೋಡು ನೀನು ಬಂದೆ ನಿಂದ್ಕೊಮ್ಮಿ?
ಶ್ರೀ ಬೀರ್ಲಿಂಗೇಶ್ರ ಲಾಡ್ಜಂದ ನೋಡಣ.
ಹಾ ಹಾ ಹ ಅದೇ ಅದೇ ನೋಡ್ತಮ್ಮ ಹಿಂದಕ್ಕೊ ಬಂದ ನೀನ್ ಅನೋ ಅವ್ರು ಹೇಳಿದ್ರ ಯಾರು ಏನ ವೆಂಟೇಶ್ ಅಂದ ವಂಟೇಶನ್ ನೀನ್ ಹೆಸರು?
ಹಾಣ್ಣ.
ಹ ಅದೇ ಕೇಳಿದ್ರ್. ಹಿಂದಕ್ಕೊ ಒಂದ್ ಬಂದಿದ್ದ ಐನೂರು ರೂಪಾಯಿ ಕೊಟ್ಟ ಬರೇ ಇದದು ಮುಷಿನ್ ನೋಡ ಹೋಗ ನ ಅಂತ ಅಂದ್ರ ಅದಕ್
ನೀನ್ ಎಂತಮ್ಮ ಇಲ್ಲ ಈ ಸಲ ಹಂಗ ಮೋಸ ಆಗಲ್ ಬಾತಮ್ಮ ಅವತ್ತು ನಾನು ಸ್ವಲ್ಪ ಗೋವಾ ಹೋಗಿದ್ದೆ ಟ್ರಿಪ್ ಹಂಗಾಗಿ ಹಂಗಗಿತ್ತದ ಈ ಸಲ ಬಾ ನೀ ಕರೆಕ್ಟ್ ಆತದ ಬಾ.
ಅಣ್ಣ ಹೆಂಗ ಗೋವ ಟ್ರಿಪ್ ಗೋವ ಟ್ರಿಪ್ಗೋ ತಣ್ಣ. ಇಲ್ಲೇ ರಗಡ ಟ್ರಿಪ್ ಅವ ಅಲ್ಲಿಗೆಯಾಕೋತಣ.
ಏ ಇವೆಲ್ಲಾ ನಾವು ನಿಮ್ಮಂತರಿಗೆತಮ್ಮ ಇದ ನಮ್ಮ ಎಲ್ಲಾ ಬೇರೆ ಅವ್ ನಮ್ಮವು ನಿಮ್ಂತರಿ ನೀವ್ ಕಾಣಲಾರ್ದ್ರವರಿಗಿ ತಮ್ಮ ಎಲ್ಲಾ. ಏನ್ ಕೈ ಹಚ್ತಾರನ ತಿಪ್ಪಲಿಗ್ ನಿಮಗ್ ಕೊಡಸಿದಂಗ ನಾವು
ಹ ಗೋವದಾಗ ಹೆಂಗಾವಣ್ಣ ಅಲ್ಲಿ
ಅಲ್ಲಿ ರಕಮ್ ಬಾಳ್ ಬಮ್ಮ
ಎಷ್ಟು ರೊಕ್ಕ ಬಾಂದ ತಿಂಡಿ ಒಂದೆ ಒಂದ್ಲೆ ಎಕ್ರ ಮಾರ್ಯ ಬರ್ತ
ಹಾ, ಅಷ್ಟೇ ನೋಡ್ತಮ್ಮಾ ಮತ್ತ ಐದ ಎಕ್ರೆ ಮಾರೆ ಹೋಗಿ ನ ಅಲ್ಲಿಗ್ ತಿಂಡ ಮೇಲೆ ನೋಡ ಮ
ನಾವಗ ಒಂದ್ ಎಕರೆ ಸಾಲ್ತದಣ್ಣ
ಈ ಒಂದ್ ಎಕರಗೆ ಎಲ್ಲ ಹೊಡೆದ್ ಬಿಟ್ಟು ಸಿಲ್ಲೋಡ್ದ್ ಗಾಡಿನೆ ಸಿಗ್ತಾವ ನೋಡ್ತಮ್ಮ ನಿನ್ಗಾದ್ರ.
ಹಂಗದ್ಯಾ
ಹಾ, ಶಿಲೊಡ್ದ, ಶಿಲೊಡ್ಲಾರ್ದ ಬೇಕಂದ್ರೆ ಬಾಳ್ ಬೇಕು.
ಅಂದ್ರ ನೀ ಸುಳ್ಳೋಡ್ದಾಗಾಗಿ ನಡದಿರ್ಪ್ಪಣ
ಏ ನಾ ಶಿಲ್ಲೊಡ್ದ ವ ಇಡ್ದಿಲ್ ತಮ್ಮ ಚೂಟಿದರ ರಕ್ತ ಬರಂಗಿದ್ದು ನಮ್
ಹಾ, ಹೌದಣ-
ಹ ತಾಮನ್
ಅಂದ್ರ ಅಣ್ಣ ಮೂವ ಇಬ್ಬರು ಬರ್ತೇವಣ್ಣ ಮೂವರು ಕಳಸಿ ಬಿಡಣ್ಣ.
ಏನು ಏ ಅಂಗಿಲ್ ದೋಸ್ತ ನೀ ರೇಟಿಗೆ ತಕ್ಕಂಗ ಒಬ್ ಸಾವಿರ ರೂಪಾಯಿ ಕೊಟ್ಟ ನಾಲ್ಕು ಮಂದಿ ಕಳಸನವ ನೀ ಒಬ್ಬರಿ ಗಿಡ್ಯಾಕ, ಒಬ್ರಿಗೆ ಹೊಡ್ಯಾಕ, ಒಬ್ಬ್ರಿಗೆ ಬಡಶ್ಯಾಕ.
ಏ ಮೂವರ್ ಬರ್ತ ಮೂವ ಕಳ್ಸಣ ಮೂರ್ ಸಾವಿರ ರೂಪಾಯಿ
ನೋಡ್ತಮ್ಮ ನಾ ಹೇಳ್ದನಿ ಮೂವರ ಅಂದ್ರೆ ಅಂದ್ರ ನಾಕ್ ಸಾವಿರ ರೂಪಾಯಿ ಕೊಟ್ಬ ಬಿಡ್ರಿ ಅವ್ನೌನ ನೀವ ತಿಂಡಿ ಮುರಿ ತನ ವಡ್ರಿ.
ಹಂಗಂತಣ
ನಿಮಗ ಚಂತನ ನಾನು ಸಂತ್ಯಾಗ ಮಾತಾಡಿದಂಗ ಇ ಹಚ್ಚಿ ಕೊಡ ಇದ್ ಕಮ್ಮಿ ಕೊಡ ಹೇಳೋದ ಆಗಲ್ಲ ನಮ್ಗ.
ಹಾ
ವುನೆತಿ ವೆಂಕಟೇಶ್ ಅಂತ ಹೆಸರಿ ಇಟ್ಕೊಂಡು ಹೆಂಗೊತಮ್ಮ ರೊಕ್ಕಕ ವಿಚಾರ ಮಾಡ್ತೀರಲ್ಲಾ
ನೀವ್ ಸ್ವಲ್ಪ ನೀವ್ ಕಮ್ಮಿ ಮಾಡಕಣ್ಣ ನಿಮ್ಂದ ರಗೂಡ ಇರ್ತದ.
ಏನಿಲ್ಲಾ ನಮ್ ಲಾಯರ್ ಹೆಸ್ರೇ ಬೀರ್ಲಿಂಗೇಶ್ವರ. ನೀ ಆ ದೇವ್ರ ಮೇಲೆ ದಯ ಇಟ್ಟಬಾ ಎಲ್ಲಾ ಕೆಲ್ಸ ಆತ್ತದ. ನೀ ಎನ್ ತಲಿ ಕೆಡ್ಸ ಬೇಡ ಇಲ್ಲಿ ಇಲ್ಲಿ ಲಿಂಗಸೂರ್ಗ ಬಾತಮ್ಮ ಇಲ್ಲಾಂದ್ರೆ ಇಲ್ಲಿ ಕರಿಯಪ್ಪ ವಜ್ಜಲಅವ್ರದ ಒಂದ ಆದ ಲಾಡ್ಜ್ ಅಲ್ಲಿ ಗೆ ಬರ್ತಿ ಬ ಬಾ
ಎಲ್ಲಿ ಯಾವರಣ್ಣ ಕರೆಪ್ಪ -
ಇಲ್ಲಿ ಲಿಂಗ್ಸೂರ್, ಲಿಂಗಸೂರ್ ಬಲ್ಲಿ ಆದ
ಲಿಂಗ್ಸೂರ್ ಮತ್ತೆ ಎವದಣ್ಣ.
ಮತ್ತ್ ಯಾವ್ದಲ್ಲಣ ಅವ್ರ ಹೆಸರು ಕರ್ಯಪ್ಪಾ ಅಂತ.
ಹಾ,
ಇದೆಲ್ಲ ಕರೆಕ್ಟ್ಗಾನಣ್ಣಲಾಡ್ಜ ದೊಡ್ಡದೇ ಆದ ಅವ್ರ ನಮಕಿನ ಇದೆಲ್ಲಾ ಪೂರಾ ಪ್ರಶ್ ಇರ್ತವ ನೋಡಣ್ಣ ನಾನು ಪೂರ ದೊಡ್ಡ ಅಂದ್ರೆ ದೊಡ್ ಸೈಜ್ನಾಗ ಸಣ್ಣುವ ಅಂದ್ರೆ ಸಣ್ಣ ಸಗ ನೀ ಪೂರ ಗಾದಿ ಗಾದಿನೇ ಬೇಡ ಅಂದ್ರೆ ನಡಿತದನೋಡ ತಮ್ಮ ಅವಕ್ರ ಮ್ಯಾಲ ಲ ನಡಿತೀನೋಡ ತಮ್ಮ.
ಅದ ಎಲ್ಲ ಅಣ್ಣ ಲಿಂಗ್ಸೂರಗ.
ನಿಂಗಸೂರ್ ಬಾತಮ್ಮ ನಾ ಎಲ್ಲ ಅಡ್ರೆಸ್ ಹೇಳ್ತೆನೆ ಅಲ್ಲಿಗ್ ಬಂದ ಮೇಲೆ
ಇಲ್ಲಯ ಹಂಗೆ ಬಂದ್ಬಿಡ್ತು ಗಾಡಿ ತಗೊ ಬರ್ತು ಬಸ್ಸಿಗೆ ಬರ್ಲಲ್ಲಾ.
ಇಲ್ಲ ಇಲ್ಲಿ ಶ್ಯಾಪುರ್ಗೆ ಬಾತಮ್ಮ ಸುಮ್ ಬೀರ್ ಲಿಂಗೇಶ್ವ ಅವರದ ಚಲೋ ಅನ್ನೋ ನಂಬ್ದೇ.
ಹ್ಮ ನೀನ್ ಹೇಳವ ಅಲ್ಲಿ ಅಲ್ಲಿ.
ನಾವು ಎಲ್ಲ ಈ ನಾವವು ತಿಿಂಕ್ ಮನೆ ಇಟ್ಟಿರ್ತಿೀವಿ ನಮ್ ಬೀರ್ ಲಿಂಗೇಶ್ವರದ ಬೀರ್ಂದ್ರ ಅವ್ರದ್ದ ಲಿಂಗಂದ್ರ ನಿಮಬ್ರು ಸೇರ್ಸಿ ಮಾಡದ ಬಿರಲಿಂಗೇಶ್ವರ್ ನೀ ಏನ್ ತೆಲಿ ಕೆಡಿಸ್ಕೊ ಬ್ಯಾಡ ತಮ್ಮಾ ನಂಬಲ್ಲೇ ಬಂದ್ ಮಾಡೋ ಸುಮ್ನೆ.
ಅಲ್ಲಿ ಕ ಲಿಂಗಸೂರಂದ್ರ ಅದ ಕರೇಶ್ವರ.
ಣ ನೀನ್ಗ ತಮ್ಮಾ ನಾನ್ ನಿನ್ಗ ಹೇಳಕ್ ಕೇಳ. ಅಲ್ಲಿ ಕರಿಪ್ಪು ಅಜ್ಜಲ ಅವ್ರದ ಬಲಾರ್ಜಿನ ಜಾಸ್ತಿ ರೊಕ್ಕದಾವ್ ನಮ್ ದೋಸ್ತ ಯಾನ್
ಹ ಅಣ್ಣಾ.
ಅವ ಹೇಳನ ಅವ್ ಈಗ ಒಂದ ಮಾತ್ ಕೇಳ್ದ ಮೊನ್ನೇ ಹಿಂಗೆ ಇಬ್ಬರುವತ್ ನನಕ್ ಕುಂಚಿದ್ರು ಅತ್ಲಿ ಊ ತನ್ಯಾಗ ಆರು.
ಹ ಅಣ್ಣಾ.
ನಮ್ಗ ಈ ಕಡೆ ಸೆನೆ ಹಾತ್ರಿ ಇಲ್ಲೇ ಹಳ್ಕ್ಯ ರೀ ಆದ್ರರು ಒಂದ್ ಸಾವರ ಹೆಚ್ಚಿಗ ಕೊಡ್ತೇವಂತ.
ಹಾ ಅಣ್ಣಾ.
ಇಲ್ಲೆಲ್ಲ ಅವ್ರಲ್ಲ ಫೆಶ್ ಮಾಲ್ ಕಳಸ್ತಾರ ಅವ್ರು ಹಂಗಾಗಿ ಅವರು ಜಾಸ್ತಿ ರೇಟ್ ಆಗ್ತದ ಅಲ್ಲಿ.
ಹಂಗ ಅಂದಿ ಏನ್.
ಹ್ಮ್ ನೀವ ವಿಲಯಾಸದಾಗ ಮಾಡಿದಂಗಗೆ ಎಲ್ಲ ಐನೂರು ರೂಪಾಯಿ ಕೊಟ್ಟು ಜಾಲಿಗ ಹಾಕಿದಂಗ ಅಲ್ಲ ತಮ್ಮ.
ಹ ಅದೇಂಗ ಲಿಂಗ್ಸವರ್ ಅಂದ್ರ ಎಲ್ಲೇಣ್ಣ ಅದ ಕರೇಶ್ವರ ಅ ಲಾಡ್ಜ ಹೆಸರ ಏನ್ ಅಣ್ಣಾ.
ಅದ ಕರಿಯಪ್ಪ ವಜ್ಲ ಅವ್ರರು ಲಾರ್ಜ್ ಆತಮ್ಮ ಅದು ಲಾರ್ಜ್ ಹೆಸ್ರ ಆರ್ಜಸ್ರ್ ಬೇರೆ ಆತಮ್ಮ ಅದು ನಾ ಹೇಳ್ತೇನ ನಿನ್ಗ ಗ್ರೂಪಗ ಹಾಕ್ನನ್ ನಿನ್ಗ. ನೀ ಏನ್ ಅಲ್ಲಿಗ್ ಹೋಗ ಬ್ಯಾಡ್ ಅಂದ ನಾನನ ಸುಮ್ನೆ ರೊಕ್ಕ ಜಾಸ್ತಿ ಅದಲ್ಲ ಐದ ಹತ್ತು ಸಾವಿರ ಅದ.
ಓ ಓ ಐದ್ ಸಾವಿರ ಅಣ್ಣಾ.
ಹ ಮಾತ್ರ ಹೋದದಕ್ಕನ ಸಾರ್ಥಕ ಆತ್ ನೋಡ್ ನೀನ್ಗ.
ಹಾ ಹಾ.
ಪರಮಸುಖ.
ಇಲ್ಲ ಶಾಪುರಗ್ ಬರ್ತೋಣ್ಣಾ.
ಹಾ ನೋಡ್ ನೀನ್ ಮನ್ಸು ನೀ ಯಕಡೆ ಎಂತ ಆಕೊಂಡ ಆಯನ್ ನೀನ್ ಹೇಳಲ್ ಜಾಸ್ತಿ. ನೀನ್ ಇಲ್ಲಿ ನನ್ ಬಳಿ ಒನತಿ ನಾ ಇರ್ಲಿ ಅಂತ ಹೇಳ್ದಂಗೆಲ್ಲ ಐನೂರು ಕಳಿಸ್ತಪ್ಪ ನೀನ್.
ಏನ ನಾಳೆಗೆ ಇರ್ತರನಿಲ್ಲ ನೀವ್ ಅಣ್ಣಾ.
ನಾಳೆಗೆೇ. ನಾ ಇರಲ್ಲ ಅಲ್ಲಿ ಹೋಗಿ ಮ್ಯಾನೇಜರ್ ಎಲ್ಲ ಕ್ಯಾಶರ್ ಕ ಕೊಡ ನಾ ಮಾತಾಡನ ಅವ್ರಿಗೆ.
ಎ ನೀನ್ ಇರೋಣ ನಾಡ್ದ್ ಬರ್ತ ನೀನ್ ಇರ್ತಿಲ್ಲ ಅಣ್ಣಾ.
ನಾ ಇದ್ದ ಏನ್ ಮಾಡ್ಲೊ ನಂದ ಹೀಡ್ಕಂತರ ನೀವು.
ಏನಲ್ಲ ನಾ ಕೊಡ ಎಲ್ಲಾ ನೀ ಏನ್ ತಲಿ ಕೆಡಿಸ್ಕೊಬ್ಯಾಡ. ಅಣ್ಣಾ ಇಲ್ಲಿ ಇಬ್ರು ಒಂಟ್ರ ಇವ್ರಿ ಕಳಸ್ತನ ನಾನ್
ಅಯ್ಯ ಈಗ ಹಂಗಣ್ಣ ನೀ ಡ ರೊಕ್ಕ ಡೀಲ್ ಮಾಡ್ತಾನ್ಣ.
ಇಲ್ಲಿ ಸುರ್ಪುರ್ ತಾಲೂಕ್ದಾಗ ನಮ್ ದೋಸ್ತಾನೊಬ್ಬ.
ಹ ಅಣ್ಣಾ.
ಓ ಒಂದ್ ಲಾರ್ಜ್ ನಡಸ್ತಾನ ಅವ್ನ್ ಹೆಸರು ಚಿದಾನಂದ ಅಂತ.
ಹ ಅಣ್ಣಾ.
ಹ ಅವ್ನ ಲಾಜ್ ಚಲೋ ಆ ನೋಡ ಅಲ್ಲಿಗ ಓತ್ತಿರ ಹೋಗ.
ಏಲ್ಲಿ ಬಾಳೋಣ ಇಲ್ಲ ಶಾಪುರ ಸುರ್ಪುರ ಏಲ್ಲಿ ಬಾಳೋಣ.
ಇಗ್ಯಾನೋ ಅಚ್ಚಿ ಬರೆ ಅಲ್ಲ ಹೋಗಿ ಅಲ್ಲ ಹೋಗ ಅಚ್ಚಿಕೊಡು ಚಿದಾನಂದನ ಲಾರ್ಜ್ ಎಲ್ಲದ ಅಂತ ಕೇಳ ಅವ್ರು ಹೇಳ್ತಾರ ಹೆಂಗ ಮಾಡ
ಹಾ ಹೌದಾ ಅಣ್ಣ.
ಅಂದ್ರ ಅಲ್ಲಿ ಪೂರಾ ಅದ್ ಪೂರಾ ಬಗ ಮಂಡಿ ಅದು ಬರ್ತಾವ.
ಅಯಣ ನೋ ಇಲ್ಲ ನೋಡ್ಬಕಣ.
ಏನಲ್ಲಾ ನೀ ಅಲ್ಲಿ ಹೋಗ ರೊಕ್ಕ ಕಿಚಾರ ಮಾಡ್ಬೇಡ. ರೊಕ್ಕಕ ಗವಿಚಾರ್ ಮಾಡಿದ ಅಂದ್ರ ಆಗಲ್ಲ ನೋಡ್ತಮ್ಮ.
ಹೌದಾಣ್ಣ.
ಹ್ಮ ರೊಕ್ಕಕ ವಿಚಾರ್ ಮಾಡ್ಬೇಡ ನಂಬಲ್ಲಿ ಬಂದಿ ಅಂದ್ರ ಇಲ್ಲಿ ಬೀರ್ಲಿಂಗೇಶ್ವರ್ ಆರ್ಜಿ ಬಂದಿ ಅಂದ್ರ ಸಾವಿರದಾಗ ಆತ ನೋಡ್ ಕೆಲ್ಸ.
ಆಯ್ತ ತಗೊಂದ ಬರ್ತೆ.
ಹಾ
ನೀವ್ ಇರ್ತಿರಿಲ್ಲಣ ಹೇಳದನ.
ಏ ನಾವ ಇಲ್ಲ ಅಲ್ಲಿ ಕ್ಯಾಶರ್ ಬಳಿ ಹೋಗು ನನ್ ಹೆಸರ್ ಹೇಳು ಅವ್ರು ಹೇಳ ಬಿಡ್ತಾರ ನೀನ್ ಒಳಗ.
ಆಯ್ತಾಯ್ತ ಅಲ.
ರೆಲ್ಲ ನಿನ್ಗ ವ್ಯವಸ್ಥ ಮಾಡ್ತರ ಅವರು ನೀನ್ ಎಲ್ಲಿ ಬರೀ ಐನೂರು ಸ್ಯಾರ್ ಅನ್ಬಿಡ ಎರಡ್ ವರ್ಷ ಅರಾ ತಂಬ ನೀ ಎಲ್ಲಾ ಎಂತವಂತ ಅಂತವ ಅಲ್ಲಿ ಇರ್ತಾರ.
ಹಾ ರೀ.
ಎಲ್ಲ ಕರೆಕ್ಟ್ ಆಗ್ದ.